ಹ ಬ್ರೋ ಇದು ಹೋಗ್ತಿಲ್ಲ ಬ್ರೋ ಅದೇನೋ ಅಬ್ಜೆಕ್ಟ್ಸ್ ವಾರ್ನಿಂಗ್ ಅಂತ ತೋರಿಸ್ತಿದೆ ಅಂದ್ರೆ ಇವಾಗ ಬರ್ಬೋದು ಯಾರ್ದಾದ್ರ್ರು ಕಾಲ್ ಬರ್ಬೇಕಂತ ಒಂದು ಆಮೇಲೆ ಮಾಡ್ಬೋದುಂತ ನಾವು
ಹೌದಾ ಆಯ್ತು ಇದನ್ ಮುಗ್ದ ತಕ್ಷಣ ನೀನೇ ಮಾಡುವಂತೆ ಏನ್ ಮಾಡ್ತಿದ್ರ ಈಗ
ಏನಲ್ಲ ಬ್ರೋ ಇವಾಗ ನಮ್ಮ ಫ್ರೆಂಡ್ ಹಚ್ಚಿದ್ದ ಅದ್ರಲ್ಲಿ ಹೌದಾ ಅಡಿಕೆ ಲೇಟ್ ಆಯ್ತು ಸಾರಿ ಬ್ರೋ
ಏ ಇರ್ಲಿ ಹಂಗೇ ಏನಿಲ್ಲ
ನಾನಾದ್ರೂ ಫ್ರೀ ಆಗದ ಇವತ್ತಾಗಿದ್ದೀನಿ ಹಂಗಾಗಿ ಇವತ್ತ ಟಾಸ್ಕ್ ಕಂಪ್ಲೀಟ್ ಮಾಡ್ಕೊ ಆಯ್ತ ಅಂತ ಸುಮ್ಮ್ ಮಾಡಿದ್ರ
ಹಾ
ಹ್ಮ್
ಮತ್ತೆ ಬ್ರೋ ಹಾ ಟೀ ಕೂಡಿವೆ ಬ್ರೋ
ಹ್ಮ್ ಏನ್ ಮಾಡ್ತಿದಿದ್ದಾರೆ ಇವಾಗ
ಏನಿಲ್ಲ ಬ್ರೋ ಅಂದ್ರೆ ಹಾಸ್ಟೆಲ್ ಅಲ್ಲಿ ಇರ್ತವಲ್ವಾ
ಹಾ ಹಾ
ಹ ಹುಡುಗರು ಎಲ್ಲರೂ ಲೂಡೋ ಆಡ್ತಿದ್ದಾರೆ ಅವರು ಒಂದು ಐದು ಜನ ಹೌದಾ ನಾನ್ ಸುಮ್ನೆ ನಿಮ್ ಜೊತೆ ಮಾತಾಡ್
ಹೌದು
ಎಲ್ಲ ಊಟ ಎಲ್ಲ ಅಲ್ಲಿ ಅವರೇ ಕೊಡ್ತಾರ ಹ ಇವರೇ ಕೊಡ್ತಾರ ಅಂದ್ರೆ ಮಾರ್ನಿಂಗು ನಾಷ್ಟ ಇರ್ತ ಬ್ರೋ ಅವ್ಲಕ್ಕಿ ಉಪ್ಪಿಟ್ಟು ಹಿಂಗ ಸಂಡೇ ಇಡ್ಲಿ ಇಲ್ಲ ದೋಸೆ
ಹೌದಾ
ಮಧ್ಯಾಹ್ನ ಚಪಾತಿ ಕಾಳಪಲ್ಯ ಹೆಂಗಯಿರತ್ತಾ ಬ್ರೋ
ಹ್ಮ್ ನಾನು ವೆಜ್ ಏನು ಕೊಡಲ್ವಾ
ಹಾ ನಾನು ವೆಜ್ ಕೊಡ್ತಾರೆ ಬ್ರೋ ಬುಧವಾರ ಕೊಡ್ತಾರೆ ನಾನ್ ವೆಜ್ ಹ ಆ ತಿಂತೀನಿ ಬ್ರೋ ಹಂಗೇನ ಇಲ್ಲ
ಹೌದಾ
ಹಾ ಅಂದ್ರೆ ಜಿಮ್ದ ಹೋಗ್ತೀನಲ್ವಾ
ಹಾ
ಹ ಇಲ್ಲೇ ಹಾಸ್ಟೆಲ್ ಇಲ್ಲಿದ್ದು ಇಲ್ಲೇ ಜಿಮ್ ಸಮೀಪ ಇ ಹಾಸ್ಟೆಲ್ ಹತರ
ಹಾ ಹಾ ಹಾ
ಹ ಜಿಮ್ ಹೋಗೋದು ಏನಂದ್ರೆ ತಿನ್ಬೇಕಲ್ಲ ಜಿಮ್ ಹೋದ್ರೆ ಕಂಪಲ್ಸರಿ ತಿನ್ಬೇಕಲ್
ಹೌದು
ಹ್ಮ ಎಗ್ ಇವತ್ತು ಎಗ್ ಇದೆ
ಹ್ಮ್
ಹ್ಮ್ ಹಂಗೆ ದಿನ ಒಂದೊಂದ್ ಮಾಡ್ತಾರ ಬ್ರೋ ಅಂದ್ರೆ ಊಟ ಟೇಸ್ಟ್ ಸರಿಯರಲ್ಲ ಬ್ರೋ ಅಷ್ಟ ಕಷ್ಟ
ಹಾಸ್ಟೆಲ್ ಲೈಫ ಅಲ್ಲಿ ಅದೇ ಮೇನ್ ಇರೋದೆ ಊಟ ಕರೆಕ್ಟ್ ಆಗಿ ಕೊಡಲ್ಲ ಯಾವ್ ಹಾಸ್ಟೆಲ್ ಆದ್ರೂ ಸೇಮ್ ಹಂಗೆ ಎಲ್ಲಾ ಸ್ಪೆಸಿಲಿಟಿ ಚೆನ್ನಾಗಿರತ್ತೆ ಬಟ್ ಊಟದ ಚೆನ್ನಾಗಿರಲ್ಲ
ಇವತ್ ಕಂಪ್ಲೇಟ್ ಮಾಡಿದ್ರೆ ಇವತ್ ಒಂದ ದಿನ ಚಲೋ ಮಾಡ್ತಾರೆ ಅಡ್ಗೆ
ಹಾ.
ಮರುದಿನ ನಂತರ ಮತ್ತೆ ಅದೇ.
ಮತ್ತೆ ಅದೇ ಹಾಡ ಅದೇ ರಾಗ.
ಹ ಏನ್ ಮಾಡಕ್ ಕಾಲ್ ಮಾತಾಡ್ರ ಇರತ್ತಿ ಅಲ್ವಾ ಹಾ ಹಾ ಹಾ. ಹಾ ಉ.
ಅದ್ಕೋಸ್ಕರ ಬಿಟ್ರೆ ಸ್ಟಡೀಸ್ ಹಾಳಾಗುತ್ತೆ. ಬೇರೆ ಸಪ್ರೇಟ್ ಆಗಿ ರೂಮ್ ಮಾಡ್ಕೊಂಡ್ರೆ ಅದು ಊಟಾನೂ ಸಿಗಲ್ಲ. ಯಾಕೆ ಮಾಡ್ಕೊಂಡ್ ತಿನ್ಬೇಕಾಗುತ್ತಲ್ಲ ಸ್ಟಡಿ ಮಾಡಕ್ ಟೈಮೇ ಸಿಗಲ್ಲ.
ಟೈಮ್ ಸಿಗಲ್ಲ ಬ್ರೋ ಅಂದ್ರೆ ಫ್ಯಾಮಿಲಿ ಇದ್ರೆ ನಡೆಯುತ್ತೇ ಬ್ರೋ ಹೊರಗಡೆ ರೂಮ್ ಮಾಡಿದ್ರೂನು.
ಫ್ಯಾಮಿಲಿ ಇದ್ರೆ ನಡೆಯುತ್ತೆ ಬಟ್ ಊರಲ್ಲೇ ಬಿಟ್ಟು ಫ್ಯಾಮಿಲಿ ಅಲ್ಲ ಬಂದ ಇರೋದಂದ್ರೆ ತುಂಬಾ ಕಷ್ಟ ಆಗತ್ತೆ. ಅರೆ ನಮ್ ಲೈಫಲ್ಲಿ ಆತರ ಎಲ್ಲ ಏನ ಆಗ್ಲಿಲ್ಲ ಕಾ ಕಾಸ್ಟ. ಹಾಸ್ಟೆಲ್ ಯಾವದು ಹೋಗೋಕ್ಕ ಆಗ್ಲಿಲ್ಲ ಯಾಕಂದ್ರೆ ಎಲ್ಲಾ ಇಲ್ಲೆ ಊರಲ್ಲಿ ಕಾಲೇಜು.
ಹಾ.
ಮೊದಲು ಡಿಪ್ಲೊಮ ನಾನು ತಾರಿಯಾಳ ಇಲ್ಲಿ ನಮ್ಮೂಊರಲ್ಲಿ ಇವಾಗ ಎಲ್ ಕೆ ಜಿ ಇಂದ ಹಿಡಿದು ಡಿಗ್ರಿ ಡಿಪ್ಲೊಮ ಮಾ ಡಿ ಇಂಜಿನಿಯರಿಂಗ್ ಮೆಡಿಕಲ್ ಬಿಫಾರ್ಮ್ ಎಲ್ಲ ಎಲ್ಲ ತರನು ಒಂದೇ ಕ್ಯಾಂಪಸ್ ಅಲ್ಲಿ ಮಾಡ್ಬಿಟ್ಟಿದ್ದಾರೆ
ಅಂದ್ರ ನಮ್ದ್ ಹಳ್ಳಿಯರೊಬ್ರು ಅಂದ್ರೆ ಅಷ್ಟೇ
ಹ್ಮ ಹಾ
ಹಾ ಹ್ಮ್
ಮೊದ್ಲು ನಮ್ದಾದ್ರು ಇರ್ಲಿಲ್ಲ ಪಿ ಯು ಸಿ ಡಿಗ್ರಿ ಡಿಪ್ಲೊಮಾ ಅಷ್ಟೇ ಇತ್ತು. ಇವಾಗ ಒಂದ ಮೂರ್ ನಾಲ್ಕು ವರ್ಷದಿಂದ ಎಲ್ಲ ತರನೂ ಮಾಡಿದ್ದಾರೆ.
ಹಾ ಇವಾಗಲ್ಲ ಕಡೆ ಅಪ್ಡೇಟ್ ಆಗ್ ಅಂದ್ರೆ ಡೆವಲಪ್ಮೆಂಟ್ ಆಗ್ಬೇಕು
ಮಲ್ ಹೈವೇ ರೋಡ್ಗೆ ಮೆಡಲ್ ಇದೆ ಹ ಹೈವೇ ರೂಡ ನಮ್ಮೂರ್ ಮೇಲೆ ಅಲ್ದೆೇ ಹೋಗಿದೆ.
ಹ ಹ
ಸೊ ಹಂಗಾಗಿ ಇಲ್ಲಿ ಎಲ್ಲಾ ಡಿಮ್ಯಾಂಡ್ ತುಂಬಾ ಇದೆ.
ಹ ನೀವು ಯಾವ್ದ ಸ್ಪೋರ್ಸ್ ಆಡಲ್ಲ
ಸ್ಪೋರ್ಟ್ಸ್ ಮೊದ್ಲೆ ಎಲ್ಲಾ ಆಡ್ತಿದ್ವಿ ಸ್ಕೂಲಲ್ಲಿ ಇದಿದ್ದಾಗ ಖೋ ಖೋ ಕಬಡ್ಡಿ ಎಲ್ಲಾ ಆಡ್ತಿದ್ವಿ ಸ್ಕೂಲ್ ಮುಗಿದ್ಮೇಲೆ ಸ್ಕೂಲ್ ಮುಗಿದ್ಮೇಲೆ ಎಲ್ಲಾ ಕೈ ಬಿಟ್ಬಿಟ್ಟಿದೀವಿ.
ಹ ಬ್ರೋ.
ಹ್ಮ್ ಯಾಕಂದ್ರೆ ಇವಾಗ ಮೊದ್ಲೆಲ್ಲಾ ಸ್ಲಿಮ್ ಆಗಿ ಕರೆಕ್ಟ್ ಆಗಿ ವಿ ಇವಾಗ ಪುಲ್ ಪ್ಯಾಟ್ ಆಗಿಬಿಟ್ಟಿದೀವಿ.
ಮದ್ವೆ ಆದ್ಮೇಲೆ ಎಲ್ಲಾರೂ ಹಂಗೆರು ಫ್ಯಾಟ್ ಆಕ್ತಾರೆ.
ಹ ಇವಾಗ ಏನಿಲ್ಲ ದುಡಿಬೇಕು ಮಕ್ಳ ಮಾರಿ ಜೋಪನ್ ಮಾಡ್ಬೇಕ್ ಇದೇ ಒಂದೇ ಡ್ರೀಮ್ ಇರೋದು ಹ್ಮ್ ಕಾರ್ ತಗೋಬೇಕು ಹ್ಮ್ ಕಾರ್ ತಗೊಳ್ಳೋದು ಬೈಕ್ ತಗೊಳ್ಳೋದು ಮಜಾ ಮಾಡ್ಕೊಂಡು ಅಡ್ಯಾಡದು. ಈ ತರ ಅಷ್ಟೇ ಇದೆ ಮೈಂಡ್ ಸೆಟ್.
ಹ್ಮ ಅಂದ್ರೆ ಮದ್ವೆೆ ಆದ್ರೆ ಆರಾಮ ಅಲ್ವಾ ಬ್ರೋ ಜೀವನ. ಅಂದ್ರೆ ಫೈನಾನ್ಸಿಯಲಿ ಸ್ಟ್ರಾಂಗ್ ಇದ್ರೆ ಜೀವನ ಆರಾಮ್
ಫೈನಾನ್ಷಿಯಲಿ ಸ್ಟ್ರಾಂಗ್ ಮತ್ ಮದ್ವೆ ಆದ್ಮೇಲೆ ಫೈನಾನ್ಸಿಯಲ್ಲಿ ಅಲ್ಲ ಎಲ್ಲದ್ರಿಂದನೂ ಸ್ಟ್ರಾಂಗ್ ಇರ್ಬೇಕು. ಅದು ಬೇರೆಯವರ ಕಣ್ಣಿಗೆ ಫೈನಾನ್ಸಲಿ ಆ ಫೈನಾನ್ಸಿಯಲಿ ಸ್ಟ್ರಾಂಗ್ ಇದ್ರೆ ಸಾಕಂತ ಅನ್ಕೋತಾರೆ ಬಟ್ ಮೇನ್ ಇರೋದು ಮೆಂಟಲಿ ಸ್ಟ್ರಾಂಗಾಗಿ ಆಗಿರ್ಬೇಕು ಫೈನಾನ್ಸಿಯಲಿ ಸ್ಟ್ರಾಂಗ್ ಇಲ್ಲಾ ಅಂದ್ರು. ಮೆಂಟಲಿ ಸ್ಟ್ರಾಂಗ್ ಆಗಿ ಇದ್ರೆ ಯಾವ್ ತರ ಆದ್ರೂ ನಿಭಾಯಿಸ್ಕೊಂಡ್ ಹೋಗಬಹುದು ಈಗ ಫೈನಾನ್ಸಿಯಲ್ಲಿ ಅಷ್ ಸ್ಟ್ರಾಂಗ್ ಇದ್ದು ಮೆಂಟಲಿ ಸ್ಟಾಂಗ್ ಇಲ್ಲಿಲ್ಲ ಅಂದ್ರೆ ದುಡ್ ಇದ್ದೂ ವೇಸ್ಟ್ ಆನುಸ್ತೆ ಇವಾಗ ನೋಡಿ ಎಲ್ಲಾ ಈ ದುಡ್ಡಿ ನೆಮ್ಮದಿ ಇರಲ್ಲ ಅವ್ರಿಗೆ.
ಹಾ
ಅವ್ರು ನೆಮ್ಮದಿ ಹುಡುಕ್ತಿರ್ತಾರೆ ನಮ್ಮತ್ರ ನೆಮ್ಮದಿ ಇದೆ ದುಡ್ಡಿಲ್ಲಾ. ಈತರ ಆದ್ರೆ ನಮಗ್ ಮಾತ್ರ ವೀಕ್ ಮಂತ್ಲಿ ಮಾತ್ರ ನೆಮ್ಮದಿಯಿಂದ ಇರ್ತೀವಿ ಸಂಡೇ ಮಾತ್ರ ಎಲ್ಲರೂ ಸೇರ್ ತ್ತಿವಿ ಸೇರ್ಕೊಂಡು ಪಾರ್ಟಿ ಮಾಡ್ತೀವಿ ಎವ್ರಿ ಸಂಡೇ ಅಮಾಸೆ ಇರ್ಲಿ ಬೇಕಾದ್ ಇರ್ಲಿ ಅವತ್ತು ಎವ್ರಿ ಸಂಡೇ ಮಾತ್ರ ನಮ್ದುು ಕುಕ್ ತಪ್ಪಲ್ಲ
ಹ ಅಂದ್ರೆ ನಾವು ಅಂದ್ರೆ ಮಂತ್ಲಿ ಮಾಡ್ತೇವ್ ಅಂದ್ರೆ ತಿಂಗಳಿಗೊಮ್ಮಿ ಹುಡುಗರೆಲ್ಲಾ ಎಲ್ಲಾ ಹಾಸ್ಟೆಲ್ಲ್ ಹುಡುಗರೆಲ್ಲ ಅಮೌಂಟ್ ಹಾಕಿ ಹೊರಗಡೆ ಹೋಗಿ ಮಾಡ್ತವ್ ಬ್ರೋ
ಹ್ಮ್ ನಮ್ದ್ ಆತರ ಇಲ್ಲ ನಮ್ದ್ ಎವ್ರಿ ಸಂಡೇ ಇರತ್ತೆ ಪಳ್ಳಿ ಮಿಡಲ್ ವೀಕಲ್ಲಿ ಅಂತೂ ಒಬ್ರದ್ದೂ ಯಾರಾದ್ರು ಬರ್ಡೇ ಇರುತ್ತೆ ಏನಾದ್ರು ಒಂದ್ ಫಂಕ್ಷನ್ ಇರುತ್ತೆ ವೀಕ್ ಕ್ ಮೂರ್ ನಾಲ್ಕಕ್ ದಿನ ಮಾತ್ರ ನಮ್ದ್ ಹೊರಗಡೆನೆ ನೈಟ್ ಊಟ ಮಾತ್ರ
ಹೌದು ಹ ಈಗ ಎಲ್ಲಾ ಊರಲ್ಲೆಲ್ಲಾ ಆ ತರ ಇದೆ ಹ್
ಯಾಕಂದ್ರೆ ಏನ್ ಹ್ಮ್
ಕಾಲೇಜ್ ಅಲ್ಲಿ ಇರುತ್ತಲ್ಲ ಬ್ರೋ ಈಗ ಅಂದ್ರೆ ಜಾಸ್ತಿ ಟೈಮ್ ಸಿಗಲ್ಲ. ಇವಾಗ ಎಕ್ಸಾಮ್ ಇದಾವೆ ಬ್ರೋ ಅಂದ್ರೆ ಸೆಮ್ ಎಕ್ಸಾಮ್ ಇದಾವೇ ಅಷ್ಟ್ ಯಾರು ಬರಲ್ಲ
ಯಾಕಂದ್ರೆ ನಮ್ದು ಇವಾಗ ಎಲ್ರು ನಮ್ ಬ್ಯಾಚ್ ಮೆಟ್ಸ್ ಏನ್ ಇದರಲ್ಲ. ಎಲ್ಲಾದ್ರೂ ಕಾಲೇಜ್ ಲೈಫ್ ಮುಗಿಸಿ ಎಲ್ಲರೂ ಒಂದೊಂದು ಜಾಬ್ ಮೇಲ್ ಇದೀವಿ ಸೋ ಏನ್ ಐತಿ ಎಲ್ಲಾ ಜಾಬ್ ಮಾಡಿ ವೀಕಲ್ ಪೂರ್ ಬೋರ್ ಆಗಿರುತ್ತೆ.
ಹಾ
ವೀಕಲ್ಲಿ ಸಂಡೇ ಒಂದ್ ಸಿಗತ್ತಲ್ಲ ನಮ್ಗೆ ಆ ಸಂಡೇ ಏನಾಯ್ತು. ಹಾ ಸಂಡೇ ಏನಿದೆಯಲ್ಲ ಸಕ್ಕತ್ತಾಗಿ ಪಾರ್ಟಿ ಮಾಡ್ಕೊಂಡ್ ಸೌಂಡ್ ಗಿಂಡ್ ಹಚ್ಕೊಂಡ್ ಡಾನ್ಸ್ ಮಾಡ್ಕೊಂಡ್
ಹೌದಾ ಅಂದ್ರೆ ನಾವ ಸೌಂಡು ಹಚ್ಚದ ಅಂದ್ರೆ ನ್ಯೂಯರಿಗ್ ಅಷ್ಟೇ ಬ್ರೋ ಆ ನ್ಯೂ ಇಯರ್ ದಿನ ಇಡ್ಡಿ ಹಾಸ್ಟೆಲ್ ಫುಲ್ ಪಾರ್ಟಿ ಬ್ರೋ.
ಹಾ ಯಾಕಂದ್ರ ನಿಮ್ ಕಾಲೇಜ್ ಲೈಫ ಅಲ್ಲೆ ಅದು ಒಂದ್ ಒಂದೊಂದ ಡೇಸ್ ಅಷ್ಟೆ ಸ್ಪೆಷಲ್ ಆಗ ಇರ್ತವೆ ನಮ್ಗ್ ಆತರ ಅಲ್ಲ ಎವ್ರಿ ಡೇ ನಮ್ಗ್ ಮಜಾ ಮಾಡ್ಬೇಕಂದ್ರೆ ಮಾ ನಮ್ ದುಡ್ಡ ಖಚ್ರ್ ಮಾಡಕೊಂಡ ನಾವ್ ಆರಾಮ ಮಜ ಮಾಡ್ಕೊಬೋದು ಅಂದ್ರೆ ಸೌಂಡ್ಂದ್ರೆ ನಾವ್ ದೊಡ್ಡದು ಎನ್ ಹಚ್ಚಲ್ಲ ಈ ಸ್ಪೀಕರ್ ಬರ್ತಾವಲ್ಲಾ. ಮನೇಲಲ್ಲೇ ಈ ತರ ಅಲ್ಲಿ ಒಂದು ಸೈಟ್ ಇದೆ ಆ ಸೈಟ ಅಲ್ ಹೋಗ ಕೊಂಡ್ ಮಾಡ್ಕೊಂಡ್ ಆ ಸೈಟ್ ಓನರು ಏನ್ ಹೇಳಲ್ಲ ಒಳ್ಳೆ ಕ್ಲೀನ್ ಮಾಡ್ಕೊಂಡು ಹೋದ್ರೆ ಸಾಕ್. ಬರ್ತಾರ ಏನ್ ಮಾಡತಿ ಎಲ್ಲಾ ಅಡಗೆ ಗಿಡಗೆ ಮಾಡ್ಕೊಂಡು ಎಲ್ಲಾ ಉಟ್ ಅದ ಆದ್ಮೇಲೆ ಎಲ್ರುೂ ಒಬ್ರೆ ಅಂತ ಅನಲ್ಲ ಎಲ್ರುೂ ಏನ್ ಇರತ್ ಎಲ್ಲಾನು ಕ್ಲೀನ್ ಮಾಡ್ಕೊಂಡು ಡಬ್ರರಿ ಎಲ್ಲ ಕ ಕರೆಕ್ಟ್ ಆಗ ತೊಳ್ದದು ಒಳ್ಳೆ ರೂಮ್ ಒಳಗ ಇಟ್ಟು ಚಾವಿ ಹಾಕೋವರ್ಗೂ ಎಲ್ರೂ ಇರ್ತಿವಿ.
ಹ ಬ್ರೋ ಅಂದ್ರೆ ಎಲ್ಲಾರೂ ಒಂದೊಂದ್ ಕೆಲ್ಸ ಮಾಡಿದ್ರೆ ಏನೋ ಅನ್ನಸಲ್ಲ ಅಷ್ಟ ಹ್ಮ್.
ಒಬ್ರ ಏನ್ ಅಡಗಿ ಮಾಡ್ತಾರಲ್ಲಾ ಅಡಗಿ ಮಾಡರು ತೊಳಿಯೋಕ ನಿಂದ್ರಲ್ಲ. ಹ ಅವ್ರ ಹಂಗೆ ಕೂತಿರ್ತಾರ ಹ ಹ್ಮ್ ಅಂವನ್ ಒಬ್ನ ಕಟ್ ಮಾಡ್ತಾನ ಒಬ್ನ ಅಡಗಿ ಮಾಡ್ತಿರ್ತಾನೆ ನಾವು ಒಬ್ಬರ ನೀರ್ ತಂದ್ ಕೊಡೋದು ಇಲ್ಲಾಂದ್ರೆ ಏನಾದ್ರು ಒಂದ್ ಅಷ್ಟೇ ಮಾಡ್ತಿರ್ತ ತಿವಿ ಲಾಸ್ಟ್ ಎಂಡಿಗಿ ಎಲ್ಲಾ ಕ್ಲೀನ್ ಮಾಡ್ಕೊ ವರ್ಗು ಎಲ್ರೂ ಇದ್ದು. ಕ್ಲೀನ್ ಮಾಡಕೊಂಡು ಆರಾಮಗಿ ಹನ್ನೆರಡುವರಿ ಒಂದ್ ಗಂಟೆಗೆ ಮನೆಗ ಹೋಗ್ತೀವಿ.
ನಮ್ದ್ ಹೆಂಗ್ ಗೊತ್ತನ್ ಬ್ರೋ ಅಂದ್ರೆ ಇಲ್ಲಿ ಹಾಸ್ಟೆಲ್ ಅಲ್ಲಿ ಅಲ್ವಾ ಎಲ್ಲರುೂ ಅಂದ್ರೆ ಒಂದ್ ಅರವತ್ ಜನ ಹುಡುಗುರಿದಾರೆ.
ಹಾ ಹಾ ಹಾ
ಆ ಅಂದ್ರೆ ಒಬ್ರೊಬ್ರು ಡ್ರಿಂಕ್ಸ್ ಮಾಡ್ತಾರ ಅದೆಲ್ಲ ಹ್ಯಾಬಿಟ್ಸ್ ಮಾಡ್ತಾರಲ್ವಾ ಜಗಳಾಡ್ಕೋ ಜಗಳಡಕ ನಿಂತ್ ಬಿಡ್ತಾರೆ ಅವ್ರ ಎಲ್ಲಾರು.
ನಮ್ಗ ಗ್ಯಾಂಗ್ ಲ್ಲೂ ಮಾಡ್ತಾರೆ ಡ್ರಿಂಕ್ಸ್ ಹಾಗೆ ಎಂಟರ್ಟೈನ್ಮೆಂಟ್ಗೆ ಅಲ್ಲೇ ಅಷ್ಟೇ ಜಗಳ ಮಾಡ್ಕೊಂಡ್ರು. ಎಂಟರ್ಟೈನ್ಮೆಂಟ್ ಮಟ್ಟಿಗೆ ಅಷ್ಟೇ ಮುಗಿಸಿ ಮತ್ ನೆಕ್ಸ್ಟ್ ಡೇ ಯಥಾ ಪ್ರಕಾರ ಹೆಂಗಿರ.
ಹ ಅಂದ್ರೆ ಇಲ್ಲಿ ಹಿಂಗಿಲ್ಲ ಬ್ರೋ ಅಂದ್ರೆ ಹಿಂಗ ದ್ವೇಷ ಇಟ್ಕೊಂಡ್ ಮಾಡ್ತಾರೆ ಬ್ರೋ.
ಏ ಆತರ ಇಲ್ಲಾ ನಮ್ಗೆ ಊರಲ್ಲೂ ಆ ತರ ಆಗಿದೆ ಯಾಕಂದ್ರೆ ಲಾಸ್ಟ್ ಟೈಮ್ ನಾವ್ ಗಣಪತಿ ಹಬ್ಬ. ದಲ್ಲಿ ನಾವು ಮೂರ್ ದಿನದ ಫಂಕ್ಷನ್ ಮಾಡಿದ್ವಿ.
ಹ ಬ್ರೋ
ನಮ್ಮ ಅವುಕೆ ಇನ್ನೊಂದು ಗ್ಯಾಂಗ್ ಇತ್ತು ನಂದಿನಿ ಬಾಯ್ಸ್ ಅಂತ ಹೇಳಿ.
ಹಾ ಬ್ರೋ.
ನಮ್ ಅವಾಗ್ ಮಾಡ್ಬೇಕಂತೆ ಅಂದು ಒಂದ್ ಬೈಕ್ ರೇಸ್ದ ಮಾಡಿದ್ರು ಆ ಬೈಕ್ ರೇಸ್ ನಲ್ ಈ ನಮ್ ಟೀಮ್ ಅಂವನೆ ಫಸ್ಟ್ ವಿನ್ ಆಗಬಿಟ್ಟ.
ಹಾ ಬೈಕ್ ರೇಸ ಬ್ರೋ.
ಹಾ ಸ್ಲೋ ಬೈಕ್ ರೇಸ್ ಮಾಡಿದ್ರು ಹ ಅದನ್ನೇ ಮಾಡಿದ ತಕ್ಷಣ.
ಸರ್ ಅವ್ರು ಫಸ್ಟ್.
ಹಾ ಸ್ಲೋ ಆಗಿ ಒಂದ್ ನಿಮಿಷವರಗೂ ಆ ಗೆರಿನ ಯಾರ್ ಕಡಮಿ ಒಳಗಡೆನೆ ಇರ್ತಲ್ಲ ಅವ್ರಿಗೆ ವಿನ್ ಅದನ್ನ ನಮ್ ಗ್ಯಾಂಗ್ ನಲ್ ಒಬ್ಬ್. ವಿನ್ ಆಗ್ ಬಿಟ್ಟ ಅವನಿಗೆ ಅಮೌಂಟ್ ಕೊಡುವಾಗ ಹದ ಹದಿನೈದು ಸಾವ್ರ ಮಾ ಮಾತ್ ಆಡಿದ್ರು ಕೊಡು ಹೊತ್ನಾಗ ಮೂರ್ ಸಾವ್ರ ಕಡಮಿ ಕೊಡಾಕಂತ ದ್ರ ಮೂರ್ ಸಾವ್ರ ಕೊಡಕಂತ ಕಡಮೆ ಕೊಡತ್ರ. ಹಂಗ ಹಂಗಾಗಿ ಮತ್ ಜಗಳ ಆಗಿ ಅದಕ್ ಅವ್ರಗೆ ನಮ್ಗೆ ಆಗ ಬರಲ್ಲ. ಎರಡ್ ಟೀಮ್ ಇದಾವೆ ನಮ್ ನಮ್ಮೂರಲ್ಲಿ ಎರಡು ಟೀಮ್ ಇದಾವೆ ನಮ್ಮ್ ಹುಡ್ಗರಲ್ಲಿ ಉಳ್ಕ ಟೈಮ್ ಎಲ್ಲಾನೂ ಒಂದೇ ಆಗಿರ್ತೀವಿ.
ಹ್ಮ್
ಆದ ಏನಾದ್ರು ಫಂಕ್ಷನ್ ಬಂದಾಗ ಅವ್ರೇ ಬೇರೆ ನಾವೇ ಬೇರೆ.
ಹೌದು.
ಹ ಆತರ ಇರ್ತೀವಿ ಈಗ ನನ್ ಜೊತೆ ಕೆಲ್ಸ ಮಾಡವನು ಡೈಲಿ ಕೆಲ್ಸ ಮಾಡ್ತೀವಲ್ಲಾ ಇಬ್ರು ನನ್ ಜೊತೆ ಕೆಲ್ಸ ಮಾಡೋನು ಇನ್ನೊಂದು ಟೀಮ್ ನಲ್ಲಿ ಇದಾನೆ. ನಾನು ಇ ಟೀಮ್ ನಲ್ಲಿ ಇದಿನಿ ಹಂಗೆ ಆದ್ರೆ ಕೆಲಸ ಮಾಡುವತ್ನಗ ಎಲ್ಲಾರನು ಕರೆಕ್ಟ್ ಆಗಿರ್ತೇವೆ ಹೊರಗಡೆ ಅಡ್ಡಾಡೋದು ಅದು ಏನಿರುತ್ತೆ ತಲ್ಲ ಅವ್ರ ಕಡೆ ಅವ್ರು ಕೂಟೋಗಲ್ಲ ನಮ್ಗೆ ಯಾಕ ಮೇಲೆ ನಾವು ಹೋಗ್ತೀವಿ ಆತರದಿನ
ನಮ್ ಅಂದ್ರೆ ಇವಾಗ ಒಬ್ಬ್ರತ್ರ ಬೈಕ್ ಇರ್ತ್ತೆ ನಮ್ ಹಸ್ಟೆಲ್ ಅಲ್ಲ ಅಲ್ವಾ ಒಬ್ರತ್ರ ಹತ್ರ ಇರಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು
ಅದ ಯಾಕಂದ್ರ ಹಂಗೆ ಯಾಕೆ ಊರ್ ಬಿಟ್ಟ ಉರ್ ಹೋಗಿರ್ ೀರ ಅಂದ್ರ ಎಲ್ಲಾನ ಅಡ್ಜಸ್ಟ್ ಮಾಡ್ಕೊಂಡ್ ಮಾಡ್ಕೊಂಡ್ ಹೊಗಬೇಕು
ಹ ಇವಾಗ ಮನೆಯಲ್ಲೂ ಬೈಕ್ ಕೇಳಂಗ ಅಲ್ವಾ ಒಬ್ಬೊಬ್ಬ್ರ ಹತ್ರ ಇರಲ್ಲ ಒಬ್ಬ್ರತ್ರರು ಓಕೆ
ಹೌದು
ಹ್ಮ್ ಅಂದ್ರೆ ಚಲೋ ಇದೆ ಹಸ್ಟೆಲ್ ಫ್ರೆಂಡ್ಸ್ ಎಲ್ಲ ಚಲೋ ಇದಾರೆ ಒಬ್ಬೊಬ್ಬರು ಅಷ್ಟ ಅಷ್ಟೇ ಅಂದ್ರೆ ದ್ವೇಷ ಇಟ್ಕೊಂಡು ಏನಾದ್ರರು ಅವ್ರ ಅವ್ರ
ಅದಕ್ಕೆ ಇರ ಇರೋದೆೇ ಹತ್ ಜನದಲ್ಲಿ ಒಬ್ರಾದ್ರು ಆತರ ಇತ್ತು ಇರ್ತಾರೆ
ಹಾ ಅವ್ರ್
ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಎಷ್ಟು ವರ್ಷ ಇರುತ್ತೆ ನಾಲಕ್ ವರ್ಷ ಕಲಿಯೋಕ್ ಹೋಗಿರ್ತೀರಾ. ಮುಗಿದೊಯ್ತು ಇವಾಗ ಆಲರೆಡಿ ಮೂರ್ ವರ್ಷ ಕಂಪ್ಲೀಟ್ ಮಾಡಿದೀರಾ.
ಹ ಸರಿ ಬ್ರೋ ನಾ ಆಮೇಲ್ ಒಂದ್ ಅರ್ಧ ತಾಸ ಬಿಟ್ಟು ಅಚ್ತೀನ್ ಬ್ರೋ ನಿಮ್ಗೆ.
ಸರಿ ಓಕೆ ಓಕೆ